ಹಲೋ ಹಾ ಕೇಳುತ್ತ ಹೇಳ ಬೌಲಿ
ಏನ್ ಮಾಡನಾ ಮಕ್ಕಧೆ.
ಮಕ್ಕಂದೋ ಮ್ಯಾಗ ಈ ಗಾಳಿಬಊಟ ತಣ್ಣಗೆ
ವಿಕಟ್ ಹೋಗ್ಯಾವಪ್ಪಾ ಏನ ಆತನೆ
ವಿರಟ್ ಕ ಕೊೋಹಲಿ ಅಮ ಫಸ್ಟ್ ವಿರಾಟ್ ಕಲಿ ಪಟ್ಟೆ ತರ ಹೋಗಿ ಈ ಅಡಿಕೆಟ್ ಮೇಲೆ ಮೇಲೆ ಬಿ ದುಡ್ಡು ಹೋಗಕ
ಹ್ಮ್
ಅ ಕಡೆ ಯಾರು ಬರ್ತಾರ ಟೀಮ ಡೇವಿಡ್ ಬರ್ತಾನ ಶಫಾಡಾನ ಕೃಣಲ್ ಪಾಂಡ್ಯ ಮತ್ತರ ಆಯ್ತು ಇಷ್ಟೇ ಜನ ಅಲೋ ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ
ಕೆಳಸ್ತಿಲೣ ಪಾ ಸತೀಶ
ಹಲೋ
ಹಲೋ
ಕೆ್ದಲ್ಲ ಬಾ ಕೆತ್ತ ಕೆ್ದ
ಹಾ ಕತ ಕತ ಅದೇ ತಣ್ಣು ಗಾಯ ಪಟ್ಟದ ಮಾ ಉಳಮಲ್ಲ ತಣ್ಣ ಗಾಳಿಬುಟ್ಟದ ಮಕ್ಕ ಪಂದ ಮ ಅ
ಮುಂಜೆಲ್ಲ ಮತ್ತೆ ಹೆಟ ಹೊರ್ತಮ್ಮ ಮತ್ತ ಕಾಲಜ ಗತ ಮತ್ತೆ
ಈಲ್ಲ ಮಳೆ ಬರಂ ಕಾಣತ ಹ ಕವದು
ಈ ಕಡೆ ಏನ ಮಾಡ ನೀ ಆಗಿಲ್ಲಪ್ಪ
ಹಡ ಅವಳ
ಏನ್ ಹೇಳು ಮುಂಜಾನೆ ಹೋಗ್ತಿಯೋ ಇಲ್ಲ ಮದ್ಯಾನಿಂದೊಗ್ಬೇಕಾ
ಮುಂಜಾನೆ ಹೋಗ್ಬೇಕೋ ಪ
ಮತ್ ಮದ್ಯಾಹ್ನಕ್ಕೆ ಬರ್ಬೆಕ್ ಏನ್
ಹ್ಮ್ ಮತ್ತೆನ್ನಡದ
ಮತ್ತೆ ನೀನ್ಬೇಕು ಈಗ ತಂಗ ಸಡಕ್ ಹೊಂತಾರ ನನಗ
ಯಾರ ಹುಡಗುರ
ಹಾ
ಈಗ ನಾನು ರೋಹಿ ಯರಸ್ ರೋಹಿತ್ ಶರ್ಮ ಚಾನಲ್ಲ ಮುಬೈಕ್ ಸಪೋರ್ಟ್ ಮಾಡ್ತನಲ್ಲ
ಹ್ಮ್
ಇವು ಈ ಇವತ್ ಮುಂಬೈ ಟೀಮ್ ಇಲ್ಲ ಆಕ್ಚುಲಿ ಫೈನಲ್ದಾಗ
ಹ್ಮ್
ಅಂದ್ರನು ಆರ್ ಸಿ ಬಿಗ ಯಾಕ ಎ ಮಾಡ್ತ ಅಂತ ಅಂಗಂತಂಗಸ ವಿಕೆಟ್ ಬಿದ್ದಂಗೆಲ್ಲಾ ಫೋರ್ದಂಗೆಲ್ಲ ಹಂಚ್ಡಕತರ್
ಹ್ಮ್ ಹ್ಮ್
ಹ್ಮ್ ಹ್ಮ ಹ್ಮ ಫೇಸ್ ಯೂಸ್ ಮಾಡಕೈತ್ ನೀ ಮುಖನ ಶೈನ್ ಬಂದಂಗ
ಪುರಂಗ ಬರ್ಣ ಬಂದ
ಮಣ್ಣ ಬಂದಿರ ಶೈನ್ ಬಂದಂಗ ಅದ ಅವ ಮೊದ್ಲೆೇ ಕಲಿ ಬಾಳ್ ಕುಂತಬಟ್ಟವ ಮದನಂಗ ಯಾವಾಗ ಗತ್ತು ಯಾವಾಗ
ನೇನಗೆ ಹಕ್ಕಲ್ಲಗ
ಹ ಉಳ್ಳೆ ಆದದಾಗ ಒಡ್ಕ ಜಗ್ಗಿ ಒಡಡ್ಕೈತ್ನ ಳ್ಳನ್ ಬಂದಂದೆ ಒ ಹೊಡಕತ ಬಿಡಲ್ಲ ಇರ್ತ ನ
ಹ್ಮ ಕಲ್ಂಗ ಕೊಡ್ತ ಒಡಕ್ಕೊಂತವು
ಒಂದು ಮೋಟ ಕ ಕಪ್ ಕಪ್ ಚುಕಿ ಚ
ನಮ್ಮು ನಾ ತ ಅಬ್ ಒ ಆತ್ತ ನಮ್ಗೆ ನ್ ಕಲ್ನ ಕೊಡಲ್ಲ
ಅಡ್ತ ದಸ ಆರು
ಈಗ ಸ್ಮಾರ
ಲ್ಲ ಹೋಗಿ ಯಾರ ಯಾಕ ಮೆಚ್ಚತಾರಂತ ಗೊತ್ತಾಗಲ್ಲ ಏನ್ ನೋಡಕ್ ನ ಚಂದ ಇಲ್ ನಾವು
ಹ್ಮ್ ನೀನ್ ಇಡ್ಬಾಡ ನಿಂಗ್ ಫ್ರೆಂಡ್ ನೋಡಿದ್ರ ನಿಂಗ್ ನಿಂಗ ಫನ್ ಫಂಡ ನೋಡಿದ್ರ ಯ ನನ್ಗ ವಾಂತಿ ಬರ್ತದ
ಹ್ಮ್ ಯಾಕ
ನಿಂಗ ನಟ್ ಚಲೋ ನಿಂಗ ಫ್ರೆಂಡ್ಗ್ ಫ್ರೆಂಡ್ ಅವ್ನ ನೋಡಿದ್ರ ವಂತಿ ಬಂದನಾಗೈತೆ ಮತ್ತ್ ಗೊತ್ತಿಲ್ಲ್
ರಕ್ಕ ರಕ್ಕ ರೇ ರಕ್ಕ
ರಾಮೇ ಡಣ
ಹ್ಮ್
ಕತ್ಲಳಿಬಿಟ್ರಾ ಎಲ್ಲಿ ಕಾಣಾಲ್ನೋಡು
ಹ್ಮ್ ಹ್ಮ ಬ್ಯಾಕ್ ಟು ಬ್ಯಾಕ್ ಆರ್ ಸಿ ಬಿ ವಿಂನಿಂಗ್ ದಿ ಟ್ರೋಫಿ
ನೀನೊಂದಾಕ್ ನಾನು ಬ್ಯಾಕ್ ಟು ಬ್ಯಾಕ್ ಗೆದ್ದುವ ಅಂತ
ನಾ ಹೇಳಾರಲ್ಲ ಮಾಡಿ ತೋರ್ಸೋವ್ರು
ಮಾಡಿ ತೋರ್ಸಿವಲ್ಲ ಮಾಡಿ ತೋರ್ಸದಂದೆ
ಹ್ಮ್ ಹಾಗ ಆಲ್ರೆಡಿ ನಾವ್ ಮಾಡಿದ್ ಮಾಡ್ತಾರ ಅಷ್ಟೇ
ಅದೇ ದೊಡ್ಡ ಅದ ಮಾಡಡಿ ತ ಮಾಡ ದೊಡ್ಡ ವ್ಯಾತಾರ ಅವ
ಹ್ಮ್ ನಾಳೆ ನಾನತ್ರ ಸ್ಟೇಟಸ್ ನೋಡಲ್ಲ ಯಾರು
ಹ್ಮ್ ನೀ ಆ ಪ್ಯಾನ್ಸ ಮುತಲ್ಲ ಯಾರ ಸು ಸುನೆ ಎ ಸಂತ ಕೊತ್ತರ ಅದೇ ಕೊತ್ತಾರ
ಹೌದಪ್ಪಾ ಈಗ ಏನ್ ಯಾರು ಮಾಡ್ಲಾರ್ದ ಮಾಡ್ಯಾರ ನೋಡ
ಹೌ
ಹ ಒಂದು ಒಂದು ಕಪ್ ಹೊಡಿಯೋಕ್ಕೆ ಹದಿನೆಂಟ್ಟು ವರ್ಷ ಬೇಕಾಯ್ತಿವ್ರರಿಗೆ
ಹಾ
ನಾವು ಹದ್ನೆಂಟು ವರ್ಷದಾಗ ಐದ್ ಕಪ್ ಹೊಡ್ಕೊಂಡ್ ಕುಂತೀವಿ ಸುಮ್ನ್
ವಡ್ದಿಗೆಸ ಆರಾಮ ಸೈಲೆಂಟ್ ಆಕೊಂಡಂತ
ಮತ್ತೆ ಅಂದ್ರೆ ಆಕ್ಚುಲಿ ಆರ್ಸ ಮೊದ್ಲೆೇ ಉಡಿಬೇಕು ಕೈ
ಹಾ
ಫೈನಲ್ ಬಂದು ಬಂದ ಸ್ವತ್ ಎರಡ್ ಮೂರ್ ಸಲ
ಎರಡ್ ಸಾಲ ಏ ಬಂದ್ಸೋತದ ಒಂದ್ಸಲ್ ಹೆಸರು ಹೆಚ್ಚ ಕೂಡಸತಿರಬೇಕಕ್ ಒಂದ್ಸತೆ
ಹ್ಮ್ ಅಂದರ್ಕ ಅದೇ ಅದ ನಾನು ಅದೇ ಪಂಜಾಬ್ ಬಂದರೆ ಹೊಡಿತ್ತ ಇದ್ರೂ ಸಲ ಇವರಿಗೆ
ಬರ್ಬೇಕಿತ್ತಪ್ಪ ಅವ್ರುಫಸ್ಟ್ ಚೋಲಾಡಿದ್ರು ನ ಅವ್ರೇ ಬರ್ತಾರ ಮಾಡಿದ ಅವ್ರನ ಲಾಸ್ಟ್ ಲಾಸ್ಟ್ ಎಲ್ಲ
ಮತ್ತ್ ಕಂಟಿನ್ಯೂ ಆರ್ ಏಳ್ ಸೋಲ್ಬೇಕಾ
ಕರೋ ನೀವಂದನಾ
ಹ್ಮ ಎಲ್ಲ ಹೊಡ್ತಾ ಬಿತ್ತಾವ್ರಿ ಆರು ಮೆಣಸಾಗ ಎರಡ ಮೇಸ ಗಿದ್ರ ಅವ್ರೆ ಗೆತ್ತ ಅವ್ರ ಒಂದು ಮ್ಯಾಚ್
ಹಾಗಿದ್ ಆಗಿತ್ ಮತ್ತೊಳ ಆರ ಸೋಲ್ ಗೊತ್ತ ಮನ್ನೆ ಯಾರ ಇದು ಮುಂಬೈ ಕೂಡ
ಹೌದ ಅವತ್ತು ನಾ ಮುಂಬೈ ಬರ್ಲಿ ಆರ್ ಆರ್
ಹಮ್ಮ ಆವತ್ತಾವತ್ತು
ಹ್ಮ ಅಂಗೇ ಮತ್ತ್ ನಾವ್ ಅನ್ಕೊಂಡೆ ಏನ್ ಆಗಲ್ಲ ಅಂದ್ರನು ಲೂಸ್ ಟೀಂ ಲೂಸ್ ಆಡಿದ್ರ ಇವತ್ತು ಚೀಟಿದಾರ
ಹ್ಮ್
ಶಿರೋ ಸಿಟಿ ಏರಿನಪ್ಪಾ ಹೆಂಗಡಕ್ ಆಕತ್ತ ನೋಡಿದಿರ್ಬೋದು
ಆ
ಅದೇ ವೆಂಕೇಶ್ ಯ್ರ ಪೂರ ಸಿಟ್ಟ್ಗಿರ್ಬಿಟ್ಟಪ್ಪ
ಹಾ ನಮ ಫ್ರೆಂಡ್ದ ಅವ ಒಂದು ಇವತ್ತು ನಾಳೆ ಆಪ್ರೇಷನ್ ಆದಂತ ಹಲೋ ಹಲೋ ಹೋ ಹಲೋ ಹಲೋ ಹ ಹ್ಮ ಹಲೋ ಹಲೋ ಹಲೋ ಹಲೋ
ಹಲೋ ಕೇಳ್ದಲ್ ಪಂದೇ
ಕೆ ಕೇತ ಕೇತದಾ
ಅದನಪ್ಪಾ
ನಾಳೆ ನಮ ದೋಸ್ತಂದ ಅವ ಒಂದ ಆಪರೇಷನ್ ಅದಂತ
ಎಲ್ಲಿ
ಯಾದಗಿರಿಗ್ ಜನನ ಹಾಸ್ಪಿಟಲ್
ಹ್ಮ ಹ್ಮ್
ನಿ ಮೊನ್ನೆ ಹಂ ಮೋನೆನ್ನೆ ಹೇಳಿದ್ರು ಅವ್ರು ಹ್ಮ ಹಲೋ ಹಲೋ ಹಲೋ ಕೇಳ ತ ನಿಂದೆ ಕೇಳಾ ಲಾಗೆದು ಮಾರಾಯ
ನಿಲ್ದ ವಯ ಸ ಕೇಳತು ನೀ ನ ಅ ನಿನ್ಸ ಅವ್ರ ಬಂದ್ ಮಾತ್ ಹೋಗ ಮಾಡಿದೆೆ
ತ್ರಾಸ ಆಗಿಲ್ಲ ನಿನಗ್ ಹೇಳಕ್ತತಿ ನಾನ ಅಲ್ಲ ಮತ್ತೆ ಪಾಪ ಯಾವ್ದೇ ಒಂದ ಫ್ರೆಂಡ್ ತಾಯಿಗೆ ಹಂಗ ಆಗಣ ಮತ್ತ ಬೇಜರ್ ಆಗದೆ ನಾಳಿಗೆ ಯಾವ್ದಂತನ್ ಆಪರೇಷನ್
ಹ್ಮ ಹ್ಮ
ಏನ ಗರ್ಭಶೀಲ ತೆಗಿಬೇಕಂದಾರಂತ
ಅವೇನ್ ಮತ್ತೆ ಮಾಡ್ತಾರಲ್ಲ ಮತ್ತೆ
ಹಾ
ಅಲ್ಲ ಅವಾಗ ಹದಣ ಹೌ
ಎನ್
ಈ ಎನಲ್ಲ ಬಡತ ಕತಲ್ಲ
ಏನಿಲ್ಲ ಕೇಳ್ತದ ಕೇಳ್ತದ ಅ ಬ್ಲೀಡಿಂಗ್ ಬ್ಲಡ್ ಬ್ಲೀಡಿಂಗ್ ಬ್ಲೀಡಿಂಗ್ ಅದು ಜಗ್ಗ್ಯಾಕ ಆಗ್ಯದಂತ ಪಾಪ ನನಗ್ ಕೇಳ ಒಂಥರ ಆಯತ್ಪ
ಹ್ಮ ಹ್ಮ್ ಎಂತಲ ವಿಷ್ಯ ರ ಬಾರಪಡ
ಮಂ ದೆರ್ಪ
ಅಲ್ಲ ಮನ್ ಸಿಟ್ಗೆ ಬಸ್ ಸ್ಟ್ಯಾಂಡ್ ನೋಡಿ ಏನಂದ್ರ
ಆ
ಏನ್ ಬಸ್ ಸ್ಟ್ಯಾಂಡ್ಗ ನೋಡ್ರ
ಹ್ಮ್ ಅದು ಊರ್ ಗುಲ್ಬರ್ಗ ಹೊಂಟಿದ್ರು ತೋಷ ಬರಕಂತ
ಆ
ಅವಾಗ ನೋಡ್ಯಾರ ಹ ಮೊದ್ಲೆ ಮತಾ ಮಾಡತ್ಬಿಟ್ಟಿ ಇದವು ಮಂದಾನೆ
ಹಾ
ಮಾತಾಡಿದಿಲ್ಲ ಅದಕ್ಕೆ ಮಾಡೋಯಾರಲ್ಲ ಮತ್ತೆ ಮೆಸಜ್ ಹಾಕಿದಾರ ಅವರು
ಹ್ಮ್ ಹ್ಮ್ ಸರಿ ಬೈಡಂತ
ಸರೆಫಡ ಹಾ